ಹಲೋ ಎನಡದಣ
ಏನಿಲ್ಲ ನಣ್ ಏನ್ ನೋಡ್ಕೊಂಡು ಕು್ದೇ ನೋಡ
ಹ ಅೌದಣ ಆರಾಮಲ್ಲ
ಆರಾಮ್ ನೀ
ನಾ ವರಮ್ಮ ಹೆಂಗ್ ಮನೆ ಕೂತರ ಮತ್ತೆ
ಏನ ಇಲ್ಲಾನ
ಇಲ್ಲ ನೀನ್ ಹೊಡ ಗೂತ್ರಿ ಎಲ್ಲಿ ಗರಿಬರಣ
ಬಾಯಿಗಣ
ಹ ಹೌದಾ ದಿನ ಹೋಗುದಾ ಹಣ ಬಾವಿಗೆ
ಆ ಬರ್ತಿರ್ತೇವಣ ಹಂಗೆ
ಅವಾಗವಾಗಣ
ಹ
್ರೆಂಡ್ಸರ್ ಹೋಗತಾ ಒಬ್ಬಬ್ರು ಹೋಗತಾ
ಹ ಪ್ರಾಣ ಸವತ
ಹೌದಾಣ ಎಷ್ಟು ಊಟ್ತ್ತರ ನಮ ನದನ್ನ
ನಾಂಗ ಸಿಕ್ಕು ಅಂದ್ರ ನೋಡ್ತೇವ ಎಲ್ಲಾಂದ್ರಲ್ಲ
ಹ ಹೌದ ಕಾಲೇಜ್
ಕಾಲೇಜು ಹೋಗಲಣ
ಹೋಗಲ್ಲಯಕಣ
ಹ್ುಮಮ್ಮ ಎಕ್ಸಾಮ್ ಕೋ್ತಾವಣ ಅಷ್ಟೇ
ಹೋತ್ರ ಬೆಂಗ್ಳೂರು
ಹ್ಮ ಎಲ್ಲಾನ ಇದದೆ ಹೊದಾಗ ಕೆಲ್ಸ ಮಾಡ್ತೇವಿ
ಒಂದಾಗ ಏನ್ ಬಿತ್ರಣ ಮದ ಮತ್ತೆ
ಹ ಕೋಳಿ ಮಾಡ್ತಾವಣ ಕೋಳಿ
ಅವ್ರಿಗೆ ಹೆಂಗ ಮಾಡಿದ್ರ ಮೊ ರೇಟ್ ಕೊಳಿ
ನವು ಎಷ್ಟ ಹದ್ನಾರನೂರ ನ ಹೆಂಗ ಮಾರದ
ಹ ಏನ್ ಮಾಡ್ತಣ್ಣ ಕವಳವೆಲ್ಲಾ ಮಳೆಗಿಡ ಬಂತ ಎಲ್ಲಾ ಲಾಸ್ ಆಗ್ತಾವ ನಂಗೆ ಒಮ್ಮೆ ಲಾಭ ಆಗ್ತಾವ ನಂ ಲಾಸ್ ಆಗ್ತಾವ
ಹಾ
ಹ್ಮ್ ಎಷ್ಟ ಎಕರೆ ಅದಣ ಕಳಿ ನಮ್ದ ಏನಲ್ಲ ನಮ್ದ ಏನ ಇಲ್ವಣ ನಮ್ ಕಡೆ ಏನ್ ಮಡಿ ಆಗಿಲ್ಲಾ ಮನೆ ಬೀಜ ಉಊರಿವಣ ಏನ್ ಮಳೆ ಇಲ್ಲ ಏನಿಲ್ಲ ಪಿಂಕ್ ಕಲರ್ ಹಚ್ಚಿವ ಎಲ್ಲಾರ ತೋಟ್ ಪಟ್ಟೆ ಅವ ನಮ ಇದ್ರ ನೀ ಒಂದ ಒಂದ ಎಲ್ಲಾ ಸ್ಟೋರ್ ನೀರ ಒಂದ್ತವೇ ಏಕ್ರೆ
ಹ್ಮ
ನಂದ ಇಕ್ರ ನೀರ್ ಇಲ್ಲ ಅದಕ್ಕ ಪಿಂಕ್ಲರ್ ಹಾಕ್ಬೇಕಂತೀವಿ ಎಲ್ಲಾರ ಬ್ರಾಜು ಹೋದಾರ ನನ್ ನೀರ್ ಕೇಳ್ಬೇಕು ಒಣ ಕೊಟ್ಟಿಲ್ಲ ಎಲ್ಲಾರ ಒಲ್ದ ಮೊೆ ಊರಿಗೆವಿ ಮಳಿ ಇಲ್ಲ ಏನಿಲ್ಲ ಅದ ಮೊನ್ನೆ ಪಿಂಕ್ಲೂರ್ ಹಾಕಿ ಒಂದ ಎರಡ್ ಎಕರೆ ನಂದ್ ಎರಡುಕಡೆ ಹಕ್ಬೇಕು ಲ್ಲಿ ನೀರು ಸಿಗವು
ಹ್ಮ
ನಡ ಮಳಿನ ಬರಲ್ದ ದಿನ ಮಾಡ ಆತದ ಬಿಡ್ತದ ಮಳಿ ಬರ್ಲದಕ್ಕ ಅದೇ ನಾಡ್ತಾವೋ ಬಿಡ್ತಾವೋ ಅಲ್ಲೇ ಒಂದು ಗೊತ್ತತಿಲ್ಲಾ ಪರಲು
ಏನ್ ಬಿತ್ರಣ ಅಲ್ಲ
ನಮ್ ಕಡೆ ನೋಡೋಣ ಹತ್ತಿ ಬಿತ್ತೆವೆ ಮತ್ತ ತೊಗರಿ ಅದ ಬಿಟ್ರ ಮತ್ತ ಬೇಾಸಿಕ್ ಪೀಕ್ ಶೇಂಗಾ ಬಿರ್ತೀವಿ
ಹ್ಮ್
ಮತ್ತ ಬ್ಯಾಸಿಗ್ ಪಿತಂಗ ಬಿತ್ತೀವಿ, ಮತ್ತ ಇದು ಮೆಕ್ಕೆ ಜ್ವಾಳ, ಇದೆಲ್ಲ ಮಾಡ್ತಾವ ನಿಮ್ ಕಡೆ ಎಲ್ಲ ಬರ ಇದನ್ನೇದೇನ್
ಹಾಂ ನಮ್ ಕಡೆ ಬ ಸುಮ್ ಬರೆ ಕವಳಿ ಅಣ್ಣಾ.
ಎಲ್ಲಾ ಫುಲ್ ಕವಳಿಯೊಂ
ಹ್ಮ್
ಪೂರ್ತಿ ಕವಳಿನೇ ಮಾಡ್ತೇವ ಎಷ್ಟ್ ಎಕ್ರೆ ಇದ್ದವ ನಿಮ್ದ್ ಕವಳಿ?
ನಮ್ದೊಂದ್ ನಾಕ್ ಎಕ್ರೆ ಅದಣ್ಣ.
ನಾಕ್ ಎಕ್ರೆ ಅದ ಹಾಂ ಏನ್ ಮಾಡ್ಕೇನ್ ಗೊಬ್ರ ಹೆಂಗ್ ಮಾಡ್ ತ್ತರ
ಗೊಬ್ರಾ
ಹಾಂ ಹೆಂಗ್ ಬಿತ್ತ ಆ ಮೈಂಟನಿಂಗ ಹೇಗ್ ಅಂದ್
ಹ್ಮ್ ಉಗತಾರಣ್ಣ ಚೀಲಗ ಹಾಕ್ಯಂಡಿ.
ಮುಂದ್ ಮೂವತ್ ಎಕ್ರೆ ಐತಂದ್ರೆ ಎಷ್ಟ್ ಹಾಕ್ತಾರ್ ಗೊಬ್ರಾ?
ಎಷ್ಟ್ ಹಾಕ್ತಾರಣ್ಣ ನಾವ್ ಹಂಗೆ ಎಕ್ರೆಗೆ ಎರಡು ಮೂರು ಹಂಗ್ ಹಾಕ್ತಾರಣ್ಣ.
ಹೌದಣ್ಣ
ಹ್ಮ್
ಮತ್ತೆನಡದಣ ಊಟ ಮಧ್ಯಾನ ಊಟ?
ಇನ್ನು ಇಲ್ಲಣ್ ನಿಮ್ಗ?
ನಮ್ದು ಇಲ್ಲಣ್ಣ ಹಿಂಗೆ ಮಾಡ್ಬೇಕ್. ಹೋಗಿಲ್ಲ ಗುಡಿ ಹತ್ರ ಬಂದ್ ಕುಂತೇನೆ ಸುಮ್ಮ
ಹ್ಮ್
ಸ್ಟಾರ್ಟ್ ಆಗಿಲ್ಲ ಒಂಬತ್ ದಿನ ಕೊನೆಗೆ
ಹೌದ?
ಶಾಪುರಾ ಹ್ಮ್ ಹ್ಮ್
ಹಾಂ
ಅಲ್ಲ ನಿಮ್ ಫ್ರೆಂಡು ರಾಮು ನಾವು ಎಲ್ಲ ಒಂದೇ ಹಾಸ್ಟ್ಲಾಗ್ ಇರದ್ ನಾವು
ಓ ಹಾಂ
ಅಲ್ದ ಅಲ್ದ
ಹ ಹ್ಮ
ಊರಿಗೆ ಮನ್
ಎ ಹ್ಮ್ ಹಣ
ಕನ್ನಡದಣ
ಏನಲ್ಲಣ ಮೀನ ಬಡಲ್ಲ ಆಗ್ಯವಾ ಸುಮ್ಮ ಕುಂತೀವಿ ಎಲ್ಲಾ
ಏನ ಗವಾ
ಹಾ ನಾಕಡದವಿ
ಕಾಲೇಜ್ ವ ಬಿಟ್ರೆ ಹೊಂಟ್ರರಿ ನ ಹಂಗೆ
ಡಿಗ್ರಿ ಫೈನ ಇರ್ ಫೈನಲ್ ಇಯರ್
ಚೆನ್ನಾಗಿದೀರಾ
ಹುಡುಬುಕ್ಕ ಹಂಗೆ ನೀವು
ಅಣ್ಣ ಅಲ್ಲೇ ರಮೇಶ್ ನಾವು ಮಾತಾಡ ಇರ್ತೀವಿ ಶಾಪುರಾಗ ಅಲ್ಲ ಒಂದು ನಾವು ಬನ್ನ ನ ಊರಿ ಬರ್ತಾ ನಿಮ್ ಪರಿಚೆ ಊರಾಗ ಅನವ
ಹಾ ಇಲ್ಲೇಹದಾನ ಊರಾಗಾನ
ಕರ್ಕೊಂಡುಹೋತೀರಾ ಮೀನು ಇಡಿಯಾಕ
ಹ ಎಲ್ಲ ಫೋನ ಸುಕ್ ಮಾಡಿದ್ವಿ ಹಂಗೆ ತಿರಗಾಡಿ ಬಂದಿವವಲ್ಲಾ ಬಂದ್ವಿ
ಆಯ್ತು ಊರಿಗೆ ಹೋದಣ ಹಾ ಹೋಗಣ
ಹ್ಮ್ ಇಲ್ಲೇ ಊರಗಾನ ಎರಡು ಮೂರು ದಿನ ಆಯ್ತ ನಾನ್ ನೋಡು ಎಷ್ಟು ಮತ್ತೆ ಯಾವಾಗ ಬಂದೇನಾ ಆವ
ಹೌದಾ ಅಣ್ಣ ಅ ನಾಳೆ ಬರ್ತನಂತ ಕಡೆ ಚಪರ್ಕಾ
ಯಾವಾಗ ಬರ್ತಾನಿ ಕೇಳ ನಾಳೆ ಬರ್ತಿನಂದನಿನ್ ಹ್ಮ್
ನಮ್ದು ಇ ಅವೇನು ಸ್ವಚ್ಛ ಮಾಡೋ ಏನ್ ಇರ್ತ ಒಳ ಟ್ಯಾಕ್ಟರ್ ಇಟ್ಟ ಬಿಡನ್ ಬಿಡ್ರ ಅವೇನ
ಹ ಹ ಇನ್ಸ ಆಕ್ಬಿಡ್ತೇಣ ಕೆಬ್ಬಣಗಾಯಿದ ಆ
ಹಾ ಅದ ಯಾವಾಗ್ ಬಿಡ್ತಾರ ಒಂದು ಒಂದು ಟೈಮ್
ತನ
ಹ ಹೌದ ಅಣ್ಣ ಅ ಅಣ್ಣ ಇದು ಎಷ್ಟು ತಿಂಗಳಿಗೆ ಬರುತ್ತೆ ಇದು ಕೋಳಿ ಹೌದಾ ಎಷ್ಟ ಅದೆಲ್ಲ ಒಳಗ ಎಣ್ಣಿ ಎಣ್ಣೆ ಅದೆಲ್ಲಾ ಮಾಡಿ ಎಷ್ಟು ಬರ್ತೇನ ಖರ್ಚು ಅದವೆಲ್ಲ
ಖರ್ಚುಯೆಲ್ಲಾ ಬರುತ್ತೆ ಎಲ್ಲ ಎಣ್ಣೆ ಮುಚ್ಚಲು ಗೊಬ್ಬರ ಹ್ಮ್ ಎಲ್ಲ ಆಗಿ ಉಳಿತಣ್ಣ ಒಂದ್ ಲಕ್ಷ ಹಂಗ ಉಳಿತ
ಹೌದಾ ಅತ್ ರಾಮುನಿನ್ಗ ಅದೇ ಊರು ಮೊದಲಿಂದ ಪರಿಚಯನಣ್ಣ
ಹ್ಮ್
ಅಲ್ಲೇ ಹೊತಟ ಸಣ್ಣ ಆದ್ದಾಗ್ಲಿಂದ ಏನ್ ಮಾಡ್ತಣ್ಣ ಈಗ ಊರಲಂದು
ಏನ್ ಸುಮ್ಮ ಅಷ್ಟೇ ಮನಯಾಗ ಇರ್ತಾನ ಹೊರಗನ್ ಬರ್ಲ
ಹಾ ನಿಮ್ಮೂನ್ ಕುರಿಯವ ಅಣ್ಣ ಅವಷ್ಟ ಬಂದಿದ್ದವನಾ ನಾವು ನಿಮ್ಮೂರು ಅದೇ ಅಲ್ಲ ಅಲ್ಲಿ ಸುರಪುರಕೆಣ್ಣ
ಸುರಪುರ ಅಣ್ಣ ತಳವಾಗೆರೆ ಹಾ ಅಣಾಮದಾನನೆ
ಹ್ಮ್ ಬಂದಿದ್ದವಣ ನವು ಸ್ವಲ್ಪ ಸ್ವಲ್ಪ ಕೆಲ್ಸ ನಮ್ಮ ಮಾಮ್ಮ ಹ್ ಪುರ್ ಅಲ್ಲೇ ಇದ್ದಾನ ಸುರ್ಪೂರ್ ಒಂದ್ ತಿಂಗಳ ಅಲ್ಲೇ ತಳವರ್ಗೇರಿ ಬಂದಿದ್ದೆ ನಾನ ಅರಾಮರು ದೇವ್ರ ಮಾಡಿದ್ದಾರಲ್ಲ ಹಂಗ ದೇವ್ರ ಮಾಡಿದಾಗ ಆ ಕಡೆ ಬಂದಿದ್ದೆ ಊಟ ಗಿಟ ಮುಗಕೊಂಡು ಅಲ್ಲೇ ನಾನ ನಡ್ ಮ ರನ್ನ ಒಂದಿಷ್ಟ ಮಂದ ಪ್ರದೀಪಣ್ಣ ಒಂದ ಸರ್ ಮ ಬಂದಂತೋ ಊಟ ಗಡೆ
ಹಾ ದೇವರು ಮಾಡಿದಾಗ
ಬಂದಲ್ಲಿ ಗುಡಿ ಐತಲ್ಲ ಯಾವ್ದ ಚೆನ್ನ ಬಸೇಶ್ವರ್ ಗುಡಏನ್ದ ಹ ಅ ರಟ್ ಕೂಡ ನಿನ್್ದಾಗ ಒಳ ನಡ್ಕೊಂತ ಹೋದವಣ
ಹ ಅದೇ ನೋಡ ನಣ ಅಲ್ಲಿ ಯಾರ ಅವ್ರ ಫ್ರೆಂಡ್ಸ್ ಜಗ್ಗಿದನ
ಹ್ಮ್ ಬಗ್ಗೆ ಅದ ಅಲ್ಲ ಇದ್ದೋಣ್ಣ ಒಳಗ ನೀ ಎಲ್ಲಣ ಬೆಂಗಳೂರ್ರು ಕೆಲ್ಸ ಮಾಡಕ್ ಹೋಗ್ತ ನಾನ ಎಲ್ಲ ಊರಾಗ ಕೆಲ್ಸ ಕೆಲ್ಸ ಒಳಗಗೆಲ್ಲ ಮಾಡ್ಕಂತ ಹ ಊರಗರ್ತ ಅವಣ ಮನಾಡದಣ್ಣ ಮತ್ತ
ನಿಂಗಗೆ ಏನಿಲ್ಲಣ
ಮತ್ತೆ ಅಂತ ಆಾರ್ೋಡಕ್ ಹಓದಕ್ ಹೋಗ್ಬೇಕ ಏನ ಎಲ್ಲ
ಹಿಂಗೇಏನ್ ಹೋಗಿಲ್ಲಣ್ಣ ಹೆಂಗವರ್ಗ ಅದಾರ್ನ ಇಲ್ಲಿ
ಹದಾನ ಎಲ್ಲೋಟ ಆಾಣನ ಎಲ್ಲೇ ಕುಟ್ಟಿಿಲ್ಲಲ್ಲ ಮ್ಣಿ ಬಟ್ಟ ನಾಕದು ಸಾರ ಬಿುಟ್ಟಣ
ಹ್ಮ ಅದಕ್ಕ ಕಾಪ ಬಾಳ ಅಣ
ಳ್ಳದಣ್ಣ ಕಾಂಪಿಟೇಷನ್ ಸ್ವಲ್ಪ ಅದಂಗ ಮಂದ ಒಂದ ಸಾವಿರ ಟ್ಟನಂದ್ರೆ ಒ ಹತ್ತನ್ನೆರಡು ಸಾವಿರ ಹಾಕಿರ್ತಾರ ಎಲ್ಪ ಏನ್ ಮಾಡ್ತಾರಕ್ಕ
ಹ್ಮ್ ಅದ್ರಾಗ ಆಯ್ತ ಹಂಗ ಹಂಗ ನ್ ಡೀಲ್ ಮಾಡಿದ ಸ್ವಲ್ಪತ ಆ ಕಡೆ
ಹ ನಾವೆಲ್ಲ ಏನ್ ಮಾಡ್ತಣ ಅವು
ನ
ಹ ಚೆನ್ನ್ ಓದ್ಬೇಕಣ್ಣ ಓದ್ರ ಆತವ ಅಂದ್ರೆ ಅವ್ಿನ ಬೊತ್ತ ಿಲ್ಲ ಅವ್ರು ಬಿಟ್ರ ಮೇಲಿಂದ ಬಿಟ್ರ ಅಂದ್ರ ನಡೀತಾ
್ಮ ನೀವ್ ನ ಅದೇ ಓದ್ತೀರಾಣಣ
ಆಯ್ತ ನಮ್ದು ವೆಟ್ರನರಿ ಆಐ್ತಣ ನಮ್ದು ವೆಟನರಿ ಬಗ್ ಮಾತಾಡ್ತಿೀವಿ ವಟ್ರನರಿ ಬಗ್ಗೆ ಹೋಗ್ತೀವಿ
ಹ್ಮ್ ಹ್ಮ್
ಅದೇ ಅವ ಬಂದ್ರೆ ಮತ್ತ ನಾವೆಲ್ಲ ಅವೆಲ್ಲ ಶಾರ್ಟ್ ಕಟ್ ಅವೆಲ್ಲಾ ಸುಮ್ಮನೆ ಬಿಯ ಓದಕೊಂಡ್ ಉದ್ದಕ್ ಓದಿ ಕತಿ ಹೋಗ ನೀ ವಿಶೇಷ ವರ್ಷ ಅವ ಲ್ಲ ಮ
ಹಾ ಅಷ್ಟೇ ಸುಮ್ಮ್ನೆ ಉದ್ದಕ್ ಹಓದ್ಬೇಕ ಅಷ್ಟ
ಸುಮ್ನೆ ಒದ್ದು ಹೋಗಬೇಕಣ ಅಷ್ಟೇ ಬಿಟ್ಟು ಮತ್ತೆೇಏನಿಲ್ಲ
ಹ್ಮ್
ಹ್ಮ ಅ ಓದ್ದಂಂಗಗೆ ಆತಣ ಎಷ್ಟ ವರ್ಷ ಆದ್ರನು ಏನ ಇದನೇ ಆಗಲ್ಲ ಎಲ್ಲ ಬೆಂಗ್ಗಳೂರು ಇದದು ಕೋಗಗ್ತಾ ಧಾರವಾಡಿದರುೂಡ ಹೋಗಿ ನಂಬದ ಎಲ್ಲ ಇಲ್ಲಿ ಐದ್ ವರ್ಷ ಆಯ್ತ ಮ್ಣ ಹೋಗಿ ಒ ಅವ್ರ ಇನ್ನಾದ್ರನು ಜಾಬ್ ಆಗಿಲ್ಲ ಅವಗಿನ ಎಷ್ಟು ಹೋದೇ ಹದ ರ ಯಾವ ನಮ್ಮ ಮೇಲಿಂದ ಅಲ್ಲಿಬೇಕೆನ್ ಇವರು ಫುಲ್ ಓದಿದಾಗ ವೆೇಕೆನ್ಸಿ ಬಿಟ್ರಲ್ಲ ಆ ವೆೇಕೆನ್ಸಿ ಬಿಟ್ಟಾಗ ಇವ್ರ ಫುಲ್ ಪಂಮ್ ನಾಗರಲ್ಲ ಇವಾಗ ನೋಡೋಣ್ಣ ಮನ್ನೆ ಬಿಟ್ಟ ವ್ಯಾೇಕೆನ್ಸಿಗಳು ಇವಾಗ ಫುಲ್ ಫಾರ್ಮ್ನಗಾದರ ಏನ್ ಮಾಡ್ ಹದಲ್ಲ ಅದನ್ನು ಒಂದ ನಲ್ಕಕ್ ಸಾವಿರ ವಿತ್ ಡ್ರಾ ಮಾಡಮ್ ಒಂದ್ ಹತ್ತುದ ಹಧ್ನೈದು ಲಕ್ಷ ಲಕ್ಷ ಮಂದಿ ಆಗ್ತಾರ ಇಲ್ಲ ಆಗ್ತಾವಣ ಎಲ್ಲಾ ಸುಮ್ನೆ ಇವಾಗ ಏನು ಸುಮ್ಮ್ ಎಲ್ಲಾರ ಒ ಪ್ರೈವೇಟ್ ಎಲ್ಲ ಬಿಸ್ನೆಸ್ ವಿಸ್ನೆಸ್ ಮಾಡ ಹೊಲ ಇತ್ಂದ್ರೆ ಸುಮ್ಮ್ ಒಳಗಿಲ್ಲ ಮಾಡ್ಬೇಕು
ಹ್ಮ್ ಆದಕ್ಕೆ ಸುಮ್ಮ ಆಗ್ಲದ ಬಿಟ್ಟು ಊಟಕ್ಕೆ ಅ ಎಲ್ಲ ಸೂ
ಆ ಅಣ್ಣ ಹೊಲಾ ಮಾಡ್ಬೇಕಕ್ ಹೊಲಾ ಮಾಡ್ಬೇಕು ಅದನ್ ಬಿಟ್ಟ್ರ ಯಾಕಂದ್ರ ಹೊಲ ಮನೆಾಗ ಸುಮ್ ದುಡ್ಕೊಂಡು ತಿನ್ಕೊಂಡು ಆರಾಮಾಗಿ ಅದು ದುಡ್ಡತೂ ಅದು ನಾನ ಹೊಲ್ದ ಯಾಕಂತ್ರ ಲಾಸ್ಟ್ ಮಾಡದವಳ
ಹ್ಮ
ಆದ್ರ ಅವರು ಬಂದ ದಡ್ ವಜ್ಜೆ ಆದ್ರು ಅದನ್ನ ಯಾಕಂತಂದ್ರ ಅದು ಬೆಳತವಿ ಬೆಳತಕ್ಕಂತ ಮಾಲ್ ಸಿಗಲ್ಲ ಮಾಲ್ ಸಿ ಕಾಗಿದ್ರ ರೇಟ್ ಸಿಗಲ್ಲ
ಹ್ಮ ಅದನ್ನಲ್ಲ ಸ್ವಲ್ಪ ಬಿಸಕ ಅಂದ್ರೆ ಸ್ವಲ್ಪ ನೋಡಿ ಮಾಡಿದ್ರೆ ಕರೆಕ್ಟ್ ಆಗ್ತದೆ ಹ್ಮ್ ಗ ಮಾಡ್ತ ಏನಲ್ಲ ಆಯ ಹೆಂಗ್ ಮಾಡಿದ ಹೊರ ಹ ಮಾಡ ಹೇ ಬೇರೆ ಆದಿನ್ ಬರಿ ನ್ೂರಾಗ ಯಾವ ಹುಡುಗಿರ್ಾ ಏನಿಲ್ಲಲ್ಲ ಬೈಸರ ಬರುತ್ತಾ
ಹ ಹೌದ ಅಣ್ಣ ಹ ಒಬನೇ ಆತಾರಲ್ಲ ಮತ್ತತ್ ಎಲ್ಲರ ್ರವರು ಊರು ಬೆಂಗ್ೂರ್ಗಂಗರುೋಗಗ್ಯಾರ ಮಾಡಾರ
ಹ ಅಣ್ಣ
ತಂಗ್ೂರ್ಗಂದವ್ರು ಹೋಗಿರ್ಬೇಕ ಅವ್ರರು ನಮ್ ಹುಗ್ಗರು ಎಲ್ಲಾರು
ಯಾರು
ಫ್ರೆಂಡ್ಸ್ಾ
ಹಾ ಒಂದ್ ಸ್ವಪ್ಪ ಜನ ಹೋಗಾರ ಒಂದ ಸ್ವಪ್ಪ ಜನ ಇಲ್ಲಿೇಣ ಎಕ್ಸಾಮ್ಸ್ಂದ ಹ ಹ್ಮ್
ಸರಿ ತೋಣ ನೀ ಅಸಲಣ್ಣ ಆಮೇಲೆ
ಹಾ ಸರಿತ
ಸ ನಾ ಶ ಕಲ್ ಸಕ ಆತ
ಹ
ಕಟ್್ಮಡ ಕಣ ಕಟ್್ಮಡ